ನಮಸ್ಕಾರ
ಹಲೋ ಮಾಗ
ಹ ಹ
ಅದ
ಹ ಸ್ವತತ್ತ ಬ ನಿಗ ಚೇ ಕೊ ಹ ಹಾನ ಹ
ಹಲೋ ವಿಶ್ವಾ
ಮದ
ವಿಶೋ ಅವ್ರೀ ಈ ಕಡೆ ಮಾತಾಡ
ಅದ ಎಲ್ಲ ಅಿತ ಮಾನ ಆ
ಹೌದಾ ಇವಾಗ ಯಾರ್ ಬಗ್ ಅಂದ್ರೆ ಇವಾಗ ಅಂದ್ರೆ ಬೆಂಗ್ಳೂರು ಇವಾಗ ಬೆಂಗ್ೂರ್ ಬಗ್ಗೆ ತಗೋಣ ಮೊನ್ನೆ ಬೆಂಗ್ೂರು ಬೆಂಗ್ಗಳೂರು ಒಂದನೇ ಕೆಂಪೇಗೌಡ ಅವರು ಅ್ಾ ಜಯಂತಿ ಆ್ ಜಯಂತಿ ಮೊನ್ನೆ ಒಂದನೇ ಕೆಂಪೇಗೌಡ ಹ ಬೆಂಗಗಳೂರನ ಹರಿಮಾಪುಕರ್ ಅವರು
ಒಂದನ ಕೆಂಪ ಕೆಂಪೇಗೌಡ ಒಬ್ಳ ಒಂದನ ಕೆಂಪೇಗೌಡ ಬೇರೆ ಕೆಂಪೇಗೌಡ ಮತ್ತೆಲ್ಲ
ಹ್ಮ್ ಎರಡು ಮೂವರಾರೆ ಎರಡೇನ ಕೆಂಪೇಗೌಡ ಮೂರನೇ ಕೆಂಪೇಗೌಡ ಅಂಗ ಎರಡನೇ ಕೆಂಪೇಗೌಡ ಏನ್ ಮಾಡ್ತಾನ ಎರಡನೇ ಕೆಂಪೇಗೌಡ ಅಂದ್ರೆ ಇವಾಗ ಮಾಗಡಿ ಅಂತಿದೇನೆ ಮಾಗಡಿ ಬೆಂಗಳೂರಲ್ಲಿ ಮಾಗಡಿ ಅಂತ ಮಾಗಡ ಅನ್ನು ಎರಡ ಜನ ಮಾಡ ಎಂತನ ಹ್ಮ ಅಂದ್ರೆ ಯಲೆ ಅಂಕದ ನಾಡಪ್ರಭುಗಳು ಅಂದ್ರೆ ಯಲ ಅಂಕದ ನಾಡಪ್ರಭುಗಳರಾಗ ಮಾಗಡಿ ಬೆಂಗಳೂರು ಇನ್ನೊಂದ ಎ ಎರಡು ರಾಜಧಾನಿಗಳಾವವು ಎಲ್ಲಾ ಅಂಕದ ನಾಡು ಪ್ರ್ರಭುಗಳ ಸ್ಥಾಪಕ ಯಾರ ಅಂದ್ರ ರಣಭೈರೇಗೌಡ ಅಂದ ಬರ್ತಾನ
ರಣ ಬೇರೆ ಕೊಡೋಣ
ಹಂ ಅಣ ಬೈರ ಕಡ
ಎಲ್ಲ ಕ ಸಾಪಾಕಾರಾ
ಹ್ಮ್
ಹ್ಮ್ ಹ್ಮ್
ಮತ್ತೆ ಚಿತ್ರದುರ್ಗ ನಾಯಕರಂತ ಬರ್ತಾ ಚಿತ್ರದುರ್ಗ ನಾಯಕ
ಚಿತ್ರದುರ್ಗ ಚಿತ್ರದುರ್ಗ ನಕ ದುರ್ಗ ಹ
ಚಿತ್ರರ್ ಪಾಳೆಗಾರ ಅಂತಂತರ್ತಾರ
ಹ್ಮ ಹಾ
ಹಾ ಅ ಅದ್ರ ಸ್ಥಾಪಕ
ಚಿತ್ರದುರ್ಗ ಚ ಯ ವರ್ಷಕೋತಿಲಪ್ಪ ಎ
ನನ ಗೊತ್ತಿಲ್ಲ ಅರಾಗ ಮೇಜರ್ ಅಂದ್ರೆ ದ ದೌ ಹೊ್ಯಗಳು ಹೇಳ್ತ ದರ ಯಾರಾರು ಬರ್ತಾರ
ಂತಾವಲ್ಲ ಅದರ ಓಕ ೈನ್ ನ ತಮ್ಮ ನಿಂಗಗೆ ಅಲ್ಲೆ ಇಂಟ್ರ್ಯೂಸ್ ನನ್ ತಮ್ಮ ಇಂಟ್ರೊಡ್ಯೂಸ್ ಮಾಡಿಿಕೊಡ ಅಂತ ತವನ್ಗ ಒಂದಿನ
ಹೌದಾ ಮೇಜ ನಮ್ ಅರಸರ್ ಅರ ಮೇಜರ್ ಅರಸರ್ ಬರ್ತಾರ ಯಾರು ಅಂತ ಹೇಳ
ಹ್ಮ್ ಹೇಳ
ಫಸ್ಟ್ ಬರವ ಯಾರ ಅಂದ್ರ ಫಸ್ಟ್ ಅಂದ್ರ ಒಂದನೇ ಮದಕ ಬರ್ತಾನ
ಎದ್ರಾಗ ದೊರ ದರ ಒಂದ ಮತ್ತ ಕರೆ ನಕ ಹೋಗ
ಒಂದನ ಮದಕಾರಿ ಆಮೇಲೆ ಐದನ ಮದಕಾರಿ ಯಾಕಂದ ಬರ್ತ
ಹ್ಮ
ಅಂದ್ರೆ ಒಂದೇ ದೊರ್ಯಂದೇ ಅವ್ರಿಗೆ ಹ್ಮ
ಸರೆ ಹ್ಮ
ಹ ಪಾಳೆಗಾರ ಅಂದ್ರೆ ಐದ ಐದನೇ ಮದಕರೆ ನಾಯ್ತು ತನ ಹಲೋ
ಐದೇ ನಂಬದ ಇತಿ ಇತಿಾಸಹ ಬಾಳ
ಹ್ಮ್
ತೆರ ಇದು್ ಮಾಡತ ಅಲ್ಲ
ಹೋದ್ರ ಆದ ಮಗ ನೀ ಓದಲ್ಲ ಅಷ್ಟೇ ನಾವ ಓದ್ಬೇಕ ೋದ್ರ ಅದೆಲ್ಲಾ
ತಲೆ ಬರ ಇಲ್ಲ ಅಷ್ಟೆಲ್ಲಾ ಇತಿಹಾಸ ಯಾನ್ಡ ಕೊಡ್ತ ನನ್ಗೆ ಜಾಸ್ತಿ ಇತಿಹಾಸ ಮೇಲೆ ನಂಬಿಕಿಲ್ಲ ನೋಡಪ್ಪಾ
ಹ ಯನಕ್ಕ
ನಂಗೆ ಇತಿಹಾಸ ಅಂದ್ರೆ ನನ್ಗೆ ಅವ ಅಲ್ಲಾ ಅವನ್ಂಗ ಅಲ್ಲಸ ಇತಿಹಾಸ ಇತಿಹಾಸರ್ಥವನ್ನು ಇತಿಹಾಸ ಸೃಷ್ಟಿಸಿಲ್ಲ ಮ ಯಾರ ಹಳ್ತಾರ ಹಾ ಹಮಚ್ಚಿ
ಾಕ್ಟರ್ ಬಿ ಆರ್ ಆಂಬೇಡ್ಕರ ವಾಣಿಪಾಯದು
ಹಾ ಅದು ಮತ್ತೆ
ಡಾಕ್ಟರ್ ಬಿ ಆರ್ ಅವರ್ ಅಂಬೇಕರ್ ವಾಣಿ
ಹೌದೌದು ಅ ಹೋಣ ಅವ್ರ ಆತ್ಮಚರಿತ್ ಯಾವದಾ ಆಮಗ
ವಟಂಗ್ ಫರ್ ವಿಜಾ ವಟಂಗ್ ಫರ್ ವಿಾ
ಅದೇ ಎಷ್ಟಗಿದ ಮಾಡ್ತಾರ ಎಷ್ಟು ಸಾಲಿಂದ ಇದಳ ಬಿಿಟ್ಟದು
ಟ ಆತ್ಮಚರಿತ್ ಎಷ್ಟು ನಂ ನೆನಪಿಲ್ಲ ಅಂದ್ರೆ ಕನ್ಸಿಡರ್ ಆಗಿ ಹತ್ತೊಂಬನೂರ ಮೂವತ್ತ ಆರ ಏನ ಇರ್ಬೋದು
ಹ್ಮ್ ನಾನು ಅಷ್ಟಲ್ಲ ದ ಜಾಸ್ತಿ ಇದ ನಲ್ವತ್ತ ನಲ್ವತ್ತೆರಡು ಲೈನ್ ಇದಾದಂತ್ದು
ಹ ಅದಾ ನಲ್ವತ್ತೆರಡ ಅಲ್ಲ ಮಚಾ ಇಪ್ಪತ್ತೆರಡು ಇಪ್ಪತ್ತೆರಡು ಲೈನ್ ತಗ ಆತ್ಮಚರಿತ್ರ
ಹ್ಮ ಅದದು ಇಪ್ಪತ್ತೆರ ವೇಟಿಂಗ್ ಫೋರ್ ವೀಸ ಅದು ಅದು ಇಂಗ್ಲೀಷ್ ಅ ಕನ್ನಡದಾಗಲ್ಲದು
ಹ್ಮ್
ಅದ್ ಏನಂತ ಹೇಳ್ತಿರ್ಬೋದುರೆ ಅದ್ರ ಪಾಕಿಸ್ತಾನ ಮತ್ತು ಇಂಡಿಯಾ ಬಗ್ಗೆ ಅದ್ರ ಅದ್ರ ಏನೋ ಇದಾಯ್ತಂತಪ್ಪಾ
ಅದ್ರ ಬಗ್ಗೆ ನನ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ಓದ್ಬೇಕಾಗತ್ತೆಲ್ಲ
ಹೌದಾ ಎಲ್ಲ ಗೊತ್ತದೇಂತ ಮಾಡಿದೆ ಅದಏನೋ ಹೇಳ್ತಾರಂತಪ್ಪ ಪಾಕಿಸ್ತಾನ ಬಗ್ಗೆ
ಹ್ಮ್
ಅದಕ್ಕೆ ಗೊತ್ತದನಂತ
ಹೌದಾ
ಹ್ಮ್
ಹ್ಮ್ ಹ್ಮ್
ಮಟಲ ನಕ್ಮ್ಸ್ ಮತ್ತೇನ್ ನೋಡಕಪ್ಪ
ಇವಾಗ ಅಂದ್ರೆ ಯಾವ ಬಗ್ಗೆ ಊಟ ಆಗೇ ನಂದು ಇವಾಗ ಕರೆಂಟ್ ಅವರ್ಸ್ ಮಾತಾಡೋಣ ಕರೆಂಟ್ ಅವರ್ಸ್ ಬಗ್ಗೆ ಸ್ವಲ್ಪ ಪ್ರಚಲಿತ ಘಡೆಗಳ ಬಗ್ಗೆ ಹ್ಮ ಈ ಚೀಟಿಗೆ ಒಂದು ವರರ್ದಿ ಮಾಡ್ರ ವಿಶ್ವದಲ್ಲಿ ಅತಿ ಸುಂದರವಾದ ನಗರ ಯಾವ್ದಂತ ಕಸ ಮಾಡ್ರ ಒಂದು ವರದಿಗೆ ಬಂದ ಅ್ರಾಗ ನಮ್ದು ವಿಶ್ವದಾಗ ಟಾಪ್ ಟೆನ್ ದಾಗ ಅಂದ್ರೆ ನಮ್ ಮಂಗಳೂರ್ ಫಸ್ಟ್ ಬಂತು
ಮಂಗಳೂರಾ
ಸ್ವಚ್ಛನಾಗರ ಅಂತಿಸಿ
ಹ್ಮ್ ಹ್ಮ್ ಪ
ಹ ಮಂಗಳೂರು ಫಸ್ಟ್ ಇಂಡಿಯಾದಾಗ ಮಂಗಳೂರು
ಹ್ಮ ಮಂಳೂರ್ಕ್ಕೆ ಮಂಗಳೂರ್ವನ
ಅ ಮಂಗ್ರು ಅಂತ ಹೇಳಿದ್ ಮತ್ತೆ ಯ ನಗರ
ಮಂ್ಗಳೂರು ಇನ್ನ ಯಾವ್ದು ಅಾರಿ ಎಳದಂಗ ಇಲ್ಲ
ಇಲ್ಲಲ್ಲ ಮಂಗ್ಗಳೂರೆ
ಹ್ಮ್ ಹ್ಮ್
ಹ್ಮ್
ಟಾಪ್ ಟೆನ್ದಾಗೈತ ಟಾಪ್
ಅದ
ಒಂದ್ಲಿಂದ ಟಾಪ್ ಟೆ ಹ್ಮ ಟಾಪ್ ಒಂದೆ ಈಗ
ಅಯ್ಯಾ ಹೇಳಿ ನೀ ತೇಮಾದಲ್ಲಾ ಇವಾಗ ಇತ್ತೀಚಿಗೆಲ್ಲಾ ಅಂತಾರಾಷ್ಟ್ರೀಯ ದೊಡ್ಡ ಬಕ್ಗಳು ಹೋಗ್ತ ಕೊಟ್ಟಂತ ಗೊತ್ತಿಲ್ಲ ಐಪಿಸಿ ಎ ಇಂಟರ್ ನ್ಯಾಷನಲ್ ವಿಗ್ ಕ್ಯಾಟ್ ಟೆಲೈನ್ಸ್ ಅಂತ ಹಲೋ ಎರಡ್ ಸಾವಿರದ ಮೂ ಐದರ ಸ್ಥಾಪನೆ ಆತ ಅದು
ಹ್ಮ್
ಅಂದ್ರೆ ಅದಾಗ ಏಳು ಜಾತಿ ಬೆಕ್ಗಳು ಬರ್ತಾವ ಏಳು ಜಾತಿ ಬೆಕ್
ಏಳ್ ಚಾತಿ ಬೆಕ್ಕು ಹೋಬ್ಳಿಹೋ ಓ
ಏಳ್ ಜಾತಿ ಬಗ್ ಬರ್ತಾವ ಏಳು ಬೆಕ್ಕಿನ ಜಾತಿ ಹೇಳಿದ ಶಿಮೊಗೊಳವು
ಓಹೋ ಮ
ಹ್ಮ್ ಶಿಮೊಗ್ಳು ಹ್ಮ್ ಅರಗ
ಛೆ ನನ್ಗೆ ಎಲ್ಪ್ ಮಾಡಿದೆ ಅದು ಇ ಅದ್ರ ಬಗ್ ಓ ಹೇಳದ ಕೇಳಲ್ಲೇ
ಅದ್ರ ಬಗ್ಗೆ ನಾು ಹೇಳ್ತಿದ್ದೀನಿ ಹ್ಮ್ ಹೇಳ್ ಹೇಳು
ಅದ್ರ ಬಗ್ಗೆ ಸ್ವಲ್ ಪಿ ಡಿ ಎಪ್ ಇದ್ರೆ ಆಗ್ತಯಾ ಅದ್ರ ಬಗ್ಗೆ
ನಾ ಪಿಡೆ ಪಿಲ್ಲ ನ ಇಲ್ಲಲ್ಲ ನಾ ಓದ್ ಮ್ಯಾಗಸನ್ ಓದ್ತೇನೆ ನಾನು
ಓ ಹೋ ಮ್ಯಾಗಸಿನ್ದೆನಿದು ಓಕೆ ಹ್ಮ್ ಹೇಳ
ಐದ್ ಟೋಟಲ್ ಏಳು ಬೇಕ್ರಲ್ಲಿ ಅಂದ್ರೆ ಐದು ಮಾತ್ರ ನಂಬಲ್ಲಿ ಸಿಗ್ತಾವ ಅದ್ರ ಜಾತಿವು ಹ
ಹ್ಮ್ ಹ್ಮ್
ಹ್ಮ ಅಂದ್ರೆ ಇವಾಗ ಇಚ್ತೀಚಿದ್ರದ ಮೆಂಬರ್ಶಿಪ್ ಆಯದ ಯಾವಂದ ದೇಶ ಮೆಂಬರ್ಶಿಪ್ ಟೋಟಲ್ ಇಪ್ಪತ್ತಾರ ದ್ವರಾಗ ದೇಶಗಳು ಮೆಂಬರ್ ಗೋಳು ಮೆಂಬರ್ದ ಮೆಂಬರ್ ಇವಾಗ ಇಪ್ಪತ್ತೇಳನ ದೇಶ
ಇಪ್ಪತ್ತಳ್ ದೇಶ ನಮ್ಗೆ ಗೊತ್ತಿಲ್ಲಪ್ಪದ್ರ ಬಗ್ಗೆ ಮಾಹತಿನ ಅಲ್ಲ ಹ
ಬಾಂಗ್ಲಾದೇಶ ಸೇರ್ಪಡಂಟದ
ಈ ಇಪ್ಪತ್ತದೋಳ ಬಾಂಗ್ಲಾದೇಶನಾ
ಹ್ಮ್ ಅಂದ್ರೆ ಇಚೀಚೆಗೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಸಮ್ಮೇಳನ ಇಲ್ಲಿ ಯಾವ ನಗರದಲ್ಲಿ ನೆಡಡಿ ತಾನ ಕಶನಾತ
ಹ್ಮ ಹೇಳ
ಅಂದ್ರೆ ನವದೆಲ್ಲ ನಡೀಿದ್ದದು
ಹ್ಮ್ ಹ್ಮ್
ಹ್ಮ್
ಹ ಹ
ಈಗ ಇನ್ನೊಂದ ಬರ್ತಾ ಮಚಾ
ಹದನಾ
ಗ್ರೀನ್ಚ್ ಗ್ರೀನ್ಚ್ ಅರೆೇಕ ಅಂಶ ಅಂತರ ಜೀರೋ ಜೀರೋ ಅಕ್ಷಾಂಶ
ಬರ್ನಪ್ಪ ಹಾ ಹೇಳುವ
ಮಳೆ ಬರ್ತದೆ ಇಲ್ಲಿ ಮಳೆನ ಇಲ್ಲ ನಮ್ ಕಡೆ ಹ ಜೀರೋ ಆಕ್ಷನ್ ಶು ಆದ ಅಲ್ಲ ಅಲ್ಲಿ ಒಂದ್ ಕ್ವಶನ್ ಆಗ ಅಲ್ಲಿಂದ ಕ್ವನ್ ಆಗ ಒಂದ ಒಂದು ಕ್ವಶನ್ ಆದ್ದಲ್ಲಿ
ಯಾವ್ದ
ಅಂದ್ರೆ ಯಾವ್ ತರ ಅಂದ್ರೆ ಅಲ್ಲಿಂತ ಗ್ರೀನ್ ಯೂಚ ರೇಖೆಯನ್ನು ದಾಟಿದಾಗ ನೀವು ಪೂರ್ವದಿಂದ ಪಶ್ಚಿಮಕ್ಕೆ ಹೋದಾಗ ಇಲ್ಲ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಾಗ ಏನ್ ಒಂದಿನ ಹೆಚ್ಚ ಆಗತ್ತ ಕಡಿಮೆ ಆತಂತ ಕೇಳ್ತಾನ
ಕಡಿಮೆ ಹೆಚ್ಚಾಗುತ್ತೇನಲ್ಲ
ಹೆಚ್ಚಾಗಲ್ಲ ಅಲ್ಲಿ ಕಡಿಮೆ ಆದ್ದದಲ್ಲಿ ಜೀರೋ ಡಿಗ್ರಿ ಜೀರೋ ಡಿಗ್ರಿ ಅಕ್ಷಾಂಶ ಬಂದಂಗ ಮಾತ್ರ ಗ್ರೀನ್ ಉಚ್ಚ ರಕ್ಷಾಂಶ ಅಂತಲ್ಲ
ಹ್ಮ ಗ್ರೀನ್ ಹಸ್ಾಂಶ
ಹ್ಮ ಅಲ್ಲಿ ಬಂದಾಗ ಪಶ್ಚಿಮದಿಂದ ಪೂರ್ಕ ಆದಾಗ ಒಂದಿನ ಕಡಿಮೆ ಆಗ್ತದ ಅದೇ ನೂರ ಎಂಬತ್ ಡಿಗ್ರಿ ಬರ್ತ ಇದ ಯಾವ್ದಂದ್ರ ಅಂತಾರಾಷ್ಟ್ರೀಯ ಹ್ಮ ಅಂತಾರಾಷ್ಟ್ರೀಯ ಸ್ಥಾನಿಿಕ ಹೇಳಂತ ಬ ನೂರ ಎಂಬತ್ತು ಡಿಗ್ರಿ
ಹ್ಮ್
ನೂರ ಎಂಬತ್ತು ಅಕ್ಷಾಂಶದ ಬಾರ್ದ ಅಲ್ಲಿ ಎಲ್ಲ ಪಶಚಿಮದಿಂದ ಪೂರ್ವಕವಾದಾಗ ಪಶ್ಿಮದಿಂದ ಪೂರ್ವಕವಾದಾಗ ಒಂದಿನ ಎಕ್ಸ್ಟ್ರಾ ಅ್ದದಲ್ಲಿ ನೂರ ಎಂಬತ್ತ ಅಕ್ಷಾಂಶ ಬಂದಾಗ ಹ್ಮ ನೂರಂಬತ್ತು ಅಕ್ಷಾಂಶಾಗ
ಹ್ಮ್ ಹ್ಮ್
ಹ್ಮ ಇಷ್ಟಾಂದಣ
ಅವಾ
ಈಗ ಸೂರ್ಯ ಅದಲ್ಲ ಈಗ ಸೂರ್ಯ
ನೋಡ ತೂರ ಹಾ ಮಗ ಹೇಳ
ಸೂರ್ಯ ನಮಗು ಯಾವ ದಿನ ಸಮೀಪ ಇರ್ತನಪ ಸೂರ್ಯ ಎಲ್ಲ ಸಾರಿ ಚಂದ್ರ ಹಲೋ
ಹಲ
ಹಾ ಇದು ಇ ಸೂರ್ಯ ಅದನ್ ಗೊತ್ತಿಲ್ಲ ಸೂರ್ಯ
ಹ್ಮ್ ಸೂರದಾನ
ಸೂರ್ಯ ನಮಗೆ ಸೂರ್ಯ ಹತ್ತಿರ ಹತ್ತಿರ ಹತ್ತಿ ಇರೋ ದಿನವ ನನು ಹೈರಿಲಿಿಯ ಕದ ಹತ್ತಿವಾದ ದಿನ ಹಾ ಪರಿಲನ ಮತ್ತೆ ಆ ಭೂಮಿಯಿಂದ ಸೂರ್ಯ ದೂರವಾಗೋ ದಿನವನು ಅಪಲಿಯನ್ ಅಂತ ಕೇಳ್ತಾನ ಅಪಲಿಿಯನ್
ಆಬ್ಲವಯಾನ ಹತ್ತಿರವಾಗ ಬೆರಲಿಯಾನ ದೂರವಾಗದು ಹಬ್ಲಯಾನ
ಹ್ಮ್
ಹ್ಮ
ಹಾ ಮತ್ತೆ ಇನ್ನೊಂದ್ ಬರ್ತ್ತ ಅಂದ್ರ ಒಂತ್ರ ಗೊತ್ತಲ್ಲ
ಯಾದು ಸ್ಕಂದ್ರ ಚಂದ್ರನ
ಚಂದ್ರ ಚಂದ್ರನಾ ನಮ್ಮ್ ಹತ್ತಿರವಾದ ಜನಕ್ಕೆ ಅ ಏನಂತಾರ ಅದಕ್ಕ ಏನಂತ ಅಂದ್ರ ೈರಿಜ ಅಂತಂತಾರ ಹ
ನದಕ್ಕೆ ಪ್ರರುಜುಏ್ಣ
ಹ್ಮ್ ರಿಜ ಅಂತ ಕೇಳ್ತಾರ ಅಂದ್ರೆ ಯಾವ ಯಾವ ಯಾವ ದಿನಕಂತಂದ್ರೆ ಹತ್ತಿರತನ ಅಂತಂದ್ರೆ ಜನವರಿ ಮೂರಕ್ ಅಂದ್ರ ಚಂದ್ರ ನಮಗ ಅವತ್ ಸನ್ಯಾಗ ಬಂದಿರ್ತಾನ ಭೂಮಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದೇ ದೂರ ಭೂಮಿಯಿಂದ ಚಂದ್ರ ದೂರ ಅಂತ ಅಪೋಜೆನ್ ಬರುದ
ಪ್ಪೋಜಿ
ಹ್ಮ
ಹ್ಮ್ ಹ್ಮ್
ಇಷ್ಟ ಆದ್ ಮಗ ಒಂದ್ ಕಾಲ್ ಬರ್ತದ ಆಮೇಲೆ ಕಾಲ್ ಮಾಡ್ತಾ
ಹಾ ಸರಿ ಸರಿ ಸರಿ